ಹಲೋ ಕೇಳಿಸಿದ್ಯಾಯಾ ನಾ ಮಾತಾಡ್ತಿರೋದು ನಮಸ್ತೆ ನಾ ಹ ಹಾ ಹಾ ನೀವ ಏನ್ ಮಾಡ್ತಿದ್ದೀರಾ
ನಾನು ಸುಮ್ಮನೆ ಇದ್ದ ಮತ್ತೆ ಲ್ಯಾಪ್ಟಾಪ್ ನೋಡ್ಕೊಂತ ಫೋನ್ ನೋಡ್ಕೊಂತ ಕಾಲ ಕಳಿತಾ ಇದ್ದೆ
ಹೌದಾ ನಾವು ನಮ ಗೆಳತಿ ಅವ್ರ್ದ ಅಕ್ಕನ ಒಂದ್ ಮದುವೆ ಇದೆ ಅದ್ರಿಂದ ನಾವು ಬಟ್ಟೆಲ್ಲ ನೋಡ್ತಿದೀವಿ ಯಾವ್ದ್ ಹಾಕೋಬೇಕು ಅಂತ
ಹ್ಮ್ ಹೆಣ್ಮಕ್ಳಿಗೆ ಇದೊಂದು ಚೆನ್ನಾಗಿರತ್ತಲ್ಲ ಯಾವಾಗ ಏನಾದ್ರು ಫಂಕ್ಷನ್ ಬಂದ್ರೆ ಸಾಕು ಬಟ್ಟೆ ಯಾವ್ದ್ ಹಾಕೊಳ್ಳೋದು ಬಳೆ ಸರಗಳು ಯಾವ್ದ ಹಾಕಳೊದು ಅದಕ್ ಮ್ಯಾಚ್ ಆಗೋತರ ಇದೇ
ಹಾ ಸೆ ನಮ್ಗಂತೂ ಇರೋದು ಮದವೆ ಇರೋದು ಮೂರ ದಿವಸ ನಂತರ ಇರೋದು ಇಪ್ಪತ್ತನೇ ತಾರೀಕ ಇರೋದು ನಾವಂತೂ ಇವಾಗಿಂದಾನೇ ಎಲ್ಲಾ ನೋಡ್ತಿರೋದು ಯಾವ್ದ್ ಬೇಕತ್ತ ಮತ್ತೆ ಯಾಕ ಬೇಡ ಅಂತಾ
ಹೌದು ನಮ್ಗಂತೂ ಬಟ್ಟೆಗಲ್ದೆ ಒಂದು ಯಾವಾಗ್ಲೂನು ಎಷ್ಟ ಬಟ್ಟೆ ತಗೊಂಡ್ರೆ ಹೆಣ್ಮಕ್ಳಕ್ ಸಾಲೋದೇ ಇಲ್ಲ ಬಟ್ಟೆಗಳು ಅದ್ರಲ್ಲೂ ಮೆತ್ತೆ ಮತ್ತೆ ಒಂದ್ಸಲ ಇಕೊಂಡಿದ್ ಇನ್ನೊಂದ್ಸಲ ಹಾಕೊಳ್ಳಲ್ಲ ನಾವು ಇದ್ ಆಲ್ರೆಡಿ ಹಾಕೊಂಡ್ಬಿಟ್ಟಿದೀವಿ ಈಗ ಅದ್ರಲ್ಲ ಫೋಟೋಗಳ ಇದೆ ನಮ ಹತ್ರ ಎಲ್ಲಾ ನೋಡ್ಬಿಟ್ಟಿರ್ತಾರೆ ಇನ್ನ್ ಬೇರೆ ಬಟ್ಟೆ ಬೇಕು ಹೂ ಇದೇ ಹಠ ಹೆಣ್ಮಕ್ಳು ದ ಯಾವಾಗ್ಲು
ಹೌದು
ನಿಮ್ಗೆ ಯಾವ್ ತರ ಬಟ್ಟೆ ಎಲ್ಲಾ ಜಾಸ್ತಿ ಇಷ್ಟಾ
ನನಗೆ ಇದು ಕುರ್ತಾ ಟೈಪ್ಸ್ ಹೇಳುತ್ತೆ ಅಲ್ವಾ ದುಪ್ಪಟ್ಟ ಇರೋದು ಅಹ ದುಪ್ಪಟ್ಟ ದೊಡ್ಡಾಗಿರ್ಬೇಕು ತುಂಬಾ ಡಿಸೈನ್ ಆಗಿರ್ಬೇಕು ಆ ತರದ್ರೆ ನನಗೆ ತುಂಬಾನೇ ಇಷ್ಟ ಆಗಿತ್ತೆ ಆ ತರದೇ ಒಂದು ಬಟ್ಟೆ ತೆಗ ನನಗೆ ತುಂಬಾ ಇಷ್ಟ ಆಯ್ತು ಆ ಯ ಹಿ ಕಲ ಕಲರ್ ಇರತ್ತ ಅಲ್ವಾ ಆ ತರದ ಅದ ತಗ್ದೀನಿ ಆ ಅ ನನ್ತ್ರ ಹಳದಿ ಕಲರು ಇರ್ಲಿಲ್ಲ ನನ್ನ ಹತ್ರ ಬೇರೆ ಕಲರ್ ಎಲ್ಲ ಇತು ಹಸಿರು ಈ ತರದ್ದು
ಹಾ
ಆ ನ ನ ಇದ್ದೆ ಈ ಕಲ ತುಂಬಾ ಇಷ್ಟ ನ ನಾ ತಂದ ಇರೋದ್ರಿಂದ ನನ್ ಗೆಳತಿಯರಿಗೆಲ್ಲ ತೋರ್ಸಿದ್ದೆ ಈ ತರ ಬಟ್ಟೆ ತೆಗಿದ್ದೀನಿ ಅಂತ
ಹೌದಾ
ಹ ಹಾಗೆ ಅವರು ಕ್ ಮದುವೆಗೆ ಹೋಗ್ಬೇಕು ಅಂತ ಮತ್ತೆಿದ್ರು ಅದನ್ನ ನೋಡ್ತಾ ಇತೆ
ಹಾ ಹಾ ಹೌದಾ ನಿಮ್ಗೆ ಇಷ್ಟನ ಆತರ ಮದ್ವೆಗಳೆಲ್ಲ ಹೋಗ್ಲಿಕ್ಕೆ ಫಂಕ್ಷನ್ ಗಳೆಲ್ಲ ಹೋಗ್ಲಿಕ್ಕೆ
ಹ ಹೌದು ನನಗೆ ಮದ್ುವೆ ಇವಾಗ ಇಷ್ಟ ಆಗುದಿಲ್ಲ ಆದೆ ಅಲ್ಲಿ ಅದೇ ಊಟ ತಿನ್ನೋದಕ್ಕೆ ಅಂದ್ರೆ ತುಂಬಾನೇ ಇಷ್ಟ ನನಗೆ
ಹೌದಾ ನಿಮ್ ಕಡೆ ಎಲ್ಲಾ ಹೇಗ್ ಮಾಡ್ತಾರೆ ಮದ್ವೆಗಳೆಲ್ಲಾ ನಿಮ್ ಕಡೆ ಯಾವ್ತರ ಮದ್ವೆ ಮಾಡ್ತಾರೆ
ಆಹ ಮೊದಲು ಆ ಗಂಡಿನ ಕಳವರು ಹುಡ್ಕೊಬೇಕತಾರೆ ಹೆಣ್ಣಿನ ಆ ಹೆಣ್ಣ ಅಂದ್ರೆ ನೋಡ್ತಾರೆ ಮದ್ವೆ ಆ ಅವರು ಕುಟುಂಬದವರೆಲ್ಲ ನೋಡ್ತಾರೆ ಹೆಣ್ ಕಡೆಯ ಅವ್ರನ್ನ ಅವ್ರಗ ಇಷ್ಟ ಆಯತು ಅಂದ್ರೆ ಅವ್ದೇ ನಮಗೆ ಆ ಸೀರೆ ಮತ್ತೆ ಆ ಬಲ್ಲಿಗೆ ಹೋಗಿ ಬಳೆ ಗ್ಜು ಗ್ಜಿನ ಬಳೆ ಆಮೇಲೆ ಗಜ್ಜೆಗಳು ಇವೆನ್ ಎಲ್ಲ ಕೊಟ್ಬಿಟ್ಟು ಹೋಗ್ತಾರೆ ಮೊದ್ಲು
ಹಾಂ
ಅದಾದಲಲೆ ಒಂದ್ ಕೆಲವರಿಂದ ನಂತರ ಎ ಮಾಡ್ತಾರೆ
ಹ್ಮ್ ಹ್ಮ್
ಅದು ಕ್ತದೆ ಎಂಗಜ್ಮೆಂಟ್ ಎ ಹಂಗರಿ ಕಡಗಳು ನಮ್ಮ ಕಡೆ ಮ ಮತ್ತೆ ಎಂಗೇಜ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ
ಹಾ ಹಾ ಹಾ
ಅದಾದ ನಂತರ ಒಂದು ಮೂರು ನಂತರ ಅದ ಫಿಕ್ಸ್ ಮಾಡ್ತಾರೆ ಈ ತರ ದಿನದಲ್ಲಿ ಮಾಡ್ಬೇಕುಾತ್ ಕ ಎಲ್ಲ ನೋಬಿಟ್ಟು ಈ ತರ ದಿನಾಂಕ ದ ಮಾಡ್ಬೇಕು ಅಂತ ಹೇಳ್ತಾರೆ
ಹ್ಮ ಹ್ಮ
ಅದಾದ್ಮೇಲೆ ಹಸರಲ್ಲಿ ಮೂರು ತಿಂಡಿಲ್ಲಿ ನಾವು ಚಿಕನ್ ಮಟನ್ನು ಅಂದ್ರೆ ಸ ಹಾಗ ಏನು ಮುಟ್ಟುವ ಹಾಗೆ ಇಲ್ಲ ಮೂರ್ ತಿಂಗಳು ಎಂಗೇಜ್ಮೆಂಟ್ ಆದ ನಂತರ ಅ ಮ ಹಾಗೆ ಅವ್ರ ಅತ್ತೆ ಮನೆಗೆ ಹೋಗುವವ್ರಗು ಹು ದಿದಿಯರು ನಾವ್ ಏನು ಮಾಮಿಸ ಹಾರಿ ತಿನ್ನೋ ಹಾಗೆ ಇಲ್ಲ
ಓ ಹೌದಾ
ಹ ಆ ಸಮಯದಲ್ಲಿ ಲಗ್ನ ಪತ್ರಿಕೆ ಎಲ್ಲಾ ಓಡಿಸ್ತಾರೆ ಅದಕ್ಕೆಲ್ಲಾ ಅರಿಸಿನಕ ಮಾ ಎಲ್ಲ ಹಟ್ಬಿಟ್ಟು ನಮ್ ಸಂಬಂಧಿಕರು ಯಾರತ್ರ ಇರ್ತಾರೆ ಗೆಳತೀರು ಸಂಬಂಧಿಕರು ಈತರ ಅವ್ರ ಈೀಗೆಲ್ಲ ಅನ್ಸ್ತೀವಿ ಮನೆ ಮನೆಗೂ ಹೋಗಿ ಹ ಹೌದು ಅದಾದ್ಮೇಲೆ ಮ ಮದ್ೆ ದಿವಸ ಇ ಬರುತ್ತೆ ನಾಳೆ ಮದ್ೆ ಇದೆ ಅಂದ್ರೆ ಇವತ್ತು ಹಿ ಸ ಎಲ್ಲ ಮಾಡ್ತೀವಿ
ಹ್ಮ್ ಹ್ಮ ಹ್ಮ
ಅಂದ್ರೆ ಹಕ್ಕಿ ಇರುತ್ತೆ ಅಲ್ವಾ ಅದನ್ನೆಲ್ಲ ಕುಡ್ತವಿ ಆ ಆಮೇಲೆ ಹೆಣ್ಣಿಗೆ ಶಾಸ್ತ್ರ ಎಲ್ಲ ಇರುತ್ತೆ ನಮ್ ಕಡೆ ತುಂಬಾನೇ ಶಾಸ್ತ್ರಗಳಿರುದೆ ಅದನ್ನೆಲ್ಲಾ ಮಾಡ್ತೀವಿ ಆಮೇಲೆ ನಾಳೆ ಹ ಮದುವೆ ಮನೆಗೆ ಹೋಗ್ಬೇಕು ಅಂತಂದ್ರೆ ಇವತ್ತು ಗ ಬಳೆ ಹೆಣ್ಮಳ ಎಲ್ಲ ಯಾರಾರು ಇರ್ಾರೆ ಅವರಿಗೆಲ್ಲಾ ನಮ್ಮ್ ಕಡೆಿಂದ ಬಳೆನ ತೊಡಿಸ್ತೀವಿ
ಹಾ ಹಾ
ಹ ಅಾದ್ಮೇಲೆ ಸಂಜೆ ಆಗದೆ ಸಂಜೆ ವೇಳೆ ನಾವು ಹೋಗ್ತೀವಿ ಮಂಟೆ ಪಕ್ಕೆ
ಆ್ ಮಂಟಪದಲ್ಲಿ ಆ ಮ ರಿಸೆಪ್ಷನ್ ಅಂತ ನಡೆಯುತ್ತೆ ರಾತ್ರಿದಲ್ಲಿ ಎಂಟು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ
ಹ್ಮ್
ಅದಾದ ನಂತರ ಗಂಡು ಮತ್ತೆ ಹೆಣ್ಣ ಇಬರಿಗೂ ಸೇರಿಸಿ ಹಲ್ದಿ ಶಾಸ್ತ್ರ ಮಾಡ ಮಾಡ್ತೀವಿ
ಹಾ
ಹ ಅದಾದ್ಮೇಲೆ ಬೆಳಗ್ಗೆ ಮುಹೂರ್ತ ಇರುತ್ತೆ ಮುಹೂರ್ತ ಆದ್ಮೇಲೆ ಆ ಮದ್ನೆ ಆಗೋಗುತ್ತೆ ಹೆ್ಣಿಗೆ ಮತ್ತೆ ಗಂಡಿಗೆ ಹೌದಾದ್ಮೇಲೆ ಅವ್ರ ಗಂಡಿ ಮನೆ ಕಡೆಗೆ ಕಳ್ಸ್ಕೊತ ಏನ ಈ ತರ ನಂಡತ ಆ ಕಡೆಲ್ಲ ಮಾಡತ ಆ ಅದು
ಹಾ ಹಾ ಆಮೇಲೆ ಮುಂದೆ ತುಂಬಾ ಶಾಸ್ತ್ರಗಳಿರುತ್ತೆ ಅನ್ಸುತ್ತೆ
ಹಾ ಹೌದು ಮದ್ವೆ ಆದ ನಂತರ ಬೇ ಶಾಸ್ತ್ರಗಳೇ ಇರುತ್ತೆ
ಹ ನಮ್ ಕಡೆನುೂ ಹೀಗನೆ ನಮ್ದು ಅಂತ ತೀರ ಏನುೂ ಇಲ್ಲ ವ್ಯತ್ಯಾಸ ಮದೆ ಅಲ್ ಮಾಮೂಲಿ ಎಣ್ಣ ನೋಡೋಷ್ಟ್ ಅಷ್ಟೆಲ್ಲ ಆದ್ಮೇಲೆ ಹೂವು ಮುಷ ಾಸ್ತ್ರ ಇರುತ್ತೆ ಅದೆಲ್ಲ ಆದ್ಮೇಲೆ ಎಂಗೇಜ್ಮೆಂಟ್ ಎಲ್ಲ ಆಗಿ್ ಒಂದು ಮೂರ್ ತ ನೋಡಕೊಂಡು ಮದ್ವೆ ಡೇಟ್ ಫಿಕ್ಸ್ ಮಾಡ್ತೀವಿ ನಮ್ ಕಡೆನು ಅದಾದ್ಮೇಲೆ ತುಂಬಾ ಕೆಲ್ಸಗಳಿ ಇರುತ್ತಲ್ವಾ ಅ ಲಗನ್ ಪತ್ರಿಕೆ ಎಲ್ಲಗೂ ಹಂಚೋದು ಬಟ್ಟೆಗಳು ತೆಗೆೋದು ನಮಗ್ ಬೇಕ ಿರೋ ಬಟ್ಟೆಗಳು ಜೊತೆಗೆ ಮದ್ವೆ ಹೆಣ್ಣಗೆ ಕಣ್ಗೆ ಬೇಕಿರೋ ಬಟ್ಟೆಗಳು ಇವೆಲ್ಲಾ ತೆಗ್ದು ಮತ್ತೆ ಮದ್ೆ ಅಷ್ಟಲ್ಲೇ ಎಷ್ಟು ಕ ಎಷ್ಟೋ ಕೆಲ್ಸ ಸಗಳೆಲ್ಲ ಮುಗಸಿ ಆಮೇಲೆ ಮೆಹಂದಿ ಶವಾಸ ಅಂತ ಇಡ್ತೀವಿ ಅದೆಲ್ಲ ಮು ಆತಿದ್ದಂಗೆ ಅಳ್ದ ವ ಶಾಸ್ತ್ರ ಇಡ್ತೀವಿ ಅವ ಕೆಲ್ಲರು ತುಂಬಾ ಗ್ರ್ಯಾಂಡ್ ಆ ಮಾಡಬೇಕಂದ್ರೆ ಒಂದೊಂದ ದಿನ ಒಂದೊಂದು ಇಡ್ತಾರೆ ಮೆಂದ ಶಾಸ್ತ್ರನೇ ಒಂದು ದಿನ ಹಳದಿ ಶಾಸ್ತ್ರ ಶಾಸ್ತ್ರೆ ಬಂದ
ಹಲೋ ನಿಮ್ ಮಾತು ಸರಿಯಾಗಿ ಕೇಳಿಸ್ತಿಲ್ಲ ಹಲೋ
ಬಳೇಶಾನೆ ಒಂದ್ ದಿನ ತುಂಬಾ ಒಂದ್ ವಾರ ಮಾಡ್ತೇವೆ ಮಂದ್ವೆ ಇ
ಹಲೋ
ಹಲೋ
ನಿಮ್ ಮಾತು ಸರಿಯಾಗಿ ಕೇಳಿಸ್ತಿಲ್ಲ
ಇವಾಗ ಕೇಳಿಸ್ತಾ ಇದ್ಯಾ
ಹಾ ಇವಾಗ ಕೇಳರ್ತೆ
ಹ ಅದೇ ನಮ್ದಂದ್ರೆ ಒಂದೊಂದ್ ಕಡೆ ಎಲ್ಲ ಒಂದೊಂದ್ ವಾರ ಮದೆ ಮಾಡ್ತಾರೆ ಅದನ್ನ ಸ್ವಲ್ಪ ಆ ಸ್ವಲ್ಪ ಜಾಸ್ತಿ ದುಡ್ಡಿರೋರು ಒಂದ ದಿನ ಬಳೆ ಶಾಸ್ತ್ರನೇ ಒಂದ ದಿನ ಮಾಡ್ತಾರೆ ಮೆಹಂದಿ ಶಾಸ್ತ್ರ ಒಂದಿನ ಮಾಡ್ತಾರೆ
ಹ್ಮ
ಅಷ್ಟಶಾಸ್ತ್ರನೇ ಒಂದಿನ ಮಾಡ್ತಾರೆ ಈ ತರ
ಹಾ ಹೌದ
ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ಮಾಡ್ತಾರೆ ನೈಟ್ ಎಲ್ಲ ಮತ್ತೆ ಬೆಳಗ್ ಗೆ ತಾಳಿ ಶಾಸ್ತ್ರ ಇರುತ್ತೆ ಮೂಹೂರ್ತ ಇಟ್ಟ ತಾಳೆ ಎಲ್ಲಾ ಕಟ್ತಾರೆ
ಹ್ಮ್
ಅದಾದ್ಮೇಲೆ ಗಂಡಿನ ಮನೆ ಕಳ್ಸ್ಕೊಡೋ ಶಾಸ್ತ್ರಗಳು ಅದಂತೂ ತುಂಬಾ ಕಷ್ಟಕರವಾಗಿರುತ್ತೆ ಅಪ್ಪಮ್ಮಾರ್ ಅಲ್ವ ಹೆಣ್ಮಕ್ಳನ್ ಕಳ್ಸದೆ
ಹಾದು ಹೌದು
ಹ್ಮ ಎಷ್ಟು ವರ್ಷ ಅಪ್ಪ ಅಮ್ಮನ ಜೊತೆ ಇದ್ವಿ ಈಗ ಇನ್ನೊಬ್ರು ಮನಲಿ ಗುರ್ತು ಪರಿಚಯ ಇದ್ದವ್ರ ಜೊತೆ ಇದ್ದು ಸಂಸಾರ ಮಾಡ್ಕೊಂಡು ಹೋಗ್ಬೇಕು
ಹೌದು
ಹ್ಮ್
ಹ್ಮ
ಏನು ಮನಕಗಳ ಜೀವನ ಅಂದೆ ಎಲ್ಲಾ ತರಾನೂ ನೋಡ್ಬೇಕು
ಹಾ ಆಯ್ತು
ಹ್ಮ್ ನಿಮ್ಗ ಅಡ್ಗೆ ಎಲ್ಲಾ ಮಾಡಕ್ ಬರುತ್ತಾ
ಹಾ ಅದೇ ಕೆಲವು ಮಾಡಕ್ ಬರುತ್ತೆ ಅಷ್ಟೇ ಚಿಕ್ ಚಿಕ್ಕವಾಗೇ ಮಾಡ್ತೀನಿ
ಹಾ ಹಾ ಏನ್ ಜಾಸ್ತಿ ಇಷ್ಟ ನಿಮ್ಗೆ ಏನ್ ಇಷ್ಟ ಮಾಡ್ತೀರಾ
ಹಾ ಚಿಕನ್ ಫ್ರೈ ಅದನ್ನ ಮಾಡ್ಕೊತೀನಿ ನಾನು ಮನೆಗೆಳಗ ಪ್ರತಿ ಸಲ ಮಾಡ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ಅದಾದ್ಮೇಲೆ ಎಗ್ ರೈಸ್ಂತ ಬರುತ್ತೆ ಅಲ್ವಾ ಅದು ಮಾಡ್ತೀವಿ ಅದು ಮನ ನ ಎಲ್ರಿಗೂ ಇಷ್ಟ ಆಗುತ್ತೆ ಎರು ಇನ್ನುೂ ಬೇಕು ಇನ್ನುೂ ಬೇಕು ಅಂತ ತಿಂತಾರೆ ಚೆನ್ನಾಗಿರುತ್ತೆ
ಅಷ್ಟ ಚೆನ್ನಾಗ್ ಮಾಡ್ತೀರಾ
ಹ ಅಂದ್ರೆ ಮನಗೇನ್ ಆತರ ಅನ್ಸತಲ್ಲ ಆದ್ರೆ ಮನೆಯವ್ರ ಆತರ ಹೇಳಿ ಸಿಗ್ತಾರೆ ಅಷ್ಟೇ ಮತ್ತೆ ನಿಮಗೆ ಬರೀತಾ ಅಡಗೆ ಎಲ್ಲ ಮಾಡುದು
ಇಲ್ಲ ಇಲ್ಲ ನಾನು ಏನು ಕಲ್ ಗೊಲ್ಲ ಸದ್ಯಕ್ ನನ್ಗ ಏನು ಮಾಡಕ್ ಬರಲ್ಲ ಮ್ಯಾಗಿಿ ಒಂದ್ ಮಾಡಕ್ ಬರುತ್ತೆ ನಂಗೆ
ಹೌದಾ
ಆ ಮಾಗಿ ಒಂದ್ ಮಾಡ್ತೀನಿ ಸೊ ನಂಗೆ ಯಾಕಂದ್ರೆ ನಂ್ ಮಾಗಿೆ ತುಂಬಾ ಇಷ್ಟ ಆಗತ್ತೆ ಅದಕ್ಕೆ ನಂಗೆ ಬೇಕಾದಾಗೆಲ್ಲ ಮಾಗಿ ಮಾಡ್ಕೊಂಡು ತಿಂತಾ ಇರ್ತೀನಿ
ಹಾ ಹಾ
ಬಿಟ್ಟು ನಮ್ಮ ಏನು ಹೇಳ್ಕೊಟ್ಟಿದ ನಮ್ಮ ನ ಅಗೆ ಮನೆಗೆೋದ್ರೆ ನೀನ್ ಒಂದ್ ಮಾಡಕ್ ಇನ್ನ ಎರಡ್ ಕೆಲಸ ನನ್ಗೆ ಕೊಟ್ಟ ದಯವಿಟ್ಟುಿನಿನ ಅಡುಗೆ ಮನೆಗೆ ಬರ್ಬೇಡ ಅಂತಾರೆ
ಹೌದಾ ಹ
ಹ ಹಂಗಾಗಿ ಏನು ಕಲ್ತಲ್ಲ ನಾನು ಮಾಡ್ರಿ ಮಾಡಕೊಟ್ರೆ ಮಾತ್ರ ಚೆನ್ನಾಗ್ ತಿಂತೀನಿ ಅದರಿಂದ ಚೆನ್ನಾಗ್ ಬರುತ್ತೆ ನಂಗೆ
ಹಾ ಹಾ
ಹ್ಮ
ನಮಗಂತೂ ಹಾಸ್ಟೆಲ್ಲ್ಲಿ ಇರ್ತೀವಲ್ವಾ ಹ ಆದ್ರಿಂದ ಹೊಟ್ಟೆ ಹಸುವಾದಾಗ ನಮಗೆ ಬಾಗಿಿನ ಅನ್ಕೊಳ್ಳಿ ಮಾಡ ಕಕೊಂಡು ತಿನ್ನಬೇಕಾಗುದು ಕೆಳಗಡೆ ಹೋಗಿ
ಗ್ಯಾಸ್ ಕೊಡ್ತ್ ತೀರಾ ಮಾಡ್ಕೊಂಡ್ ತಿನ್ನೋಕೆ.
ಇಲ್ಲ ಇಲ್ಲ ನಮ್ ಗೆಳೆತಿ ಇದು ಸ್ವಲ್ಪ ಜನ ಕೆಟ್ಟಲ್ಲ ಅಂತಾ ತಗೋ ಬಂದಿದ್ದಾರೆ. ಅದಲ್ಲೇ ಮಾಡ್ಕೊಂಡು ತಿಂತು ಚೆನ್ನಾಗಿ
ಚೆನ್ನಾಗಿರುತ್ತೆ ಅಲ್ವಾ ಅದೆಲ್ಲ ಆ ಹಾಗಗೆ ಗಟಲ್ಲಲ್ಲ ಎಲ್ಲಾ ಮಾಡ್ಕೊತಿನ್ನೋ ಅದು
ಹಾ ಸರಿ ಮಾಡ್ಕಾರೆ ನಮ್ಗೆ ತುಂಬಾ ಖುಷಿ ಆಯ್ತು ಹೀಗೆ ಕರೆ ಮಾಡ್ತೀ ರಿ.
ಹುಷಾರ್ ಹ್ಮ್ ಸರಿ ಇನ್ನೊಂದ್ಸಲ ಮಾಡ್ತಾಾರ್ದಾಗ ನನ್ಗೆ ಹೆಗ್ರೈಸ್ ಮಾಡದ್ ಹೇಳ್ಕೊಡಿರಿ.
ಹಾ ಸರಿ ರಿ ಧನ್ಯವಾದಗಳು.
ಹಾ ಸರಿ ನಿಮ್ಗೂ ಧನ್ಯವಾದ ಮಾತಾಡೋದಿಕ್ಕೆ.
ಹಾ ಸರಿ
ಹಾ ಫೊನ್